ಹ್ಮ್ ಏನ್ ಮಾಡತೀರಿ
ಹ್ಮ ಹೂವು ಕಟ್ಟಕತ್ರ
ಹೂವು ಕಟತರಿ ಕೆಲ್ಸರಿೀ ನಾನು ತೊಟ್ಲೂ ಕತಿದ್ದಿದ್ದಾರೆ
ಹ
ಹ್ಮ್
ಒಂದ್ಸಲ ತೋಸ ಎಲ್ಲ ನೀ ಮನೆ ತುಟ್ಲ
ತೊಟ್ಲ
ಹ ರೀ
ತೊಟ್ಲ ತೋರ್ಸಿಲ್ಲರೀ ನೀವು ಫೋನ್ ಹಚ್ಚಿದಾಗ ತೊಟ್ಲ ಕಟ್ಟಿದ್ದಿಲ್ರರಿ ಇವಾಗ ಕಟ್ಟಿವಿ ಆ ತೊಟ್ಲ ಅಂದ್ರೆ ಏನ ಅದೇನು ದೊಡ್ಡ ತೊಟ್ಲ ಇರ್ತದ ಆತರ ತೊಟ್ಲ ಅಲ್ಲಾ
ಅ ರೀ
ಹ ಹ್ಮ್ ದಾರದ್ಲೆ ಕಟ್ತಾರ ನೋಡ್ರಿ ದಾರದ್ಲೆ ಕಟ್ಟಿ ಅದ ಕೊಂಚದ್ರ ಹಾಕಿ ಮಡತನೋಡ ಆತೊಟ್ಲ
ಏರಿಂದರ
ಹ್ಮ್ ತೊಟ್ಲವ ನ ಅದು ದೊಡ್ಡದು ಡಿಸೈನಿಂಗ್ ತೊಟ್ಲ ತೊಟ್ಲ ದಿನ ತರ್ತರ್
ಹೌದ ನೀ ತೀರಿಿದನ್ರಿ ಬಾರದಿಂದ ಅಂತೀರಲ್ಲಾ
ದಾರದ್ರಿ ಸೀರೀಸ್ ಎಲ್ಲ ಇದು
ದಾರದ ನ್ ಕಟ್ತಾರರಿ ದಾರ ಕಟ್ಟಿದ್ರ ಬಬಿ ಬಿೀಳಲ್ರಿ
ಬೀಳಲ್ರಿ ಇದು ದಾರಾ ತೋಟ್ಲ ಹೆಂಗಂದ್ರ ನೋಡಿಲ್ರಿ ನ ದಾರಾ ತೋಟ್ಲಾ
ಿ ನಾವ್ ಆಡ್ತೀವರಿ ಅದ ಸ್ಲ್ಪ
ಹಾ
ಹಾ ಮಾಡಡ್ತವ್ರಿ
ನೀವ್ ಆಡ್ತೀರಿ ಆ ತೋಟ್ಲ ಅಲ್ರೀ ಇದದು್ ಅ ದಾರ ತಟ್ಲಾ ಸಣ ಮಕ್ಳಿಗೆಗ್ ಹಾಕ ತೋಟ್ಲ ಇದು ನಾ ನಿಂಗ ಫೋನ್ ಮಾಡಿ ತೋರ್ತಿನ್ಂತವ್ರೀ ನಿಮ ಫೋನ್ ನಂಬರ್ ಗೊತ್ತಿದೆ ನಿಮ್ ಫೋನ್ ನಂಬರ್ ಹೇಳ್ರಿ
ನಗೆ
ಹಾ ಈಗ ವಾಟ್ಸಪ್ ಆದಗ್ರಿ ನಿಮ್ಮ ಹತ್ರ
ಹ್ಮ್ ಅದ
ಇದೇ ನಂಬರ್ ಅಲ್ರರಿ ಇವಾಗ ಹೆಚ್ಚಿರೋ ನಂಬರ್ ಅಲ್ರರಿ
ಬೇರೆ ವಾಟ್ಸಪ್ ನಂಬರ್ ಬೇರೆ ಆದ್ರೆ
ಬೇರೆ ಆದ್ರಿ ನೀವು ನಂಬರ್ ಹೇಳಿ ನಾನ್ ಆ ನಂಬರ್ ೋಟೋ ಹಾಕ್ತೀನ್ಿೀ ಗೊತ್ತತದ ನಿಮಗ ದಾರದ್ಲ ಒಂದ ತೋಟ್ಲ ಕಟ್ತಾರಿ ಹಾ ರೀ ಹಲೋ ಹಲೋ
ಹಲೋ
ಹಾ ಹೇಳ್ರಿ
ಎಂದಾರಲ್ಲರೆ
ದಾರ ದಾರ ಇರ್ತದ್ರಿ ದೊಡ್ಡದು ದಾರ ಅದು ಯಾವ್ದೋ ಒಂದು ವೈಟ್ ಕಲರ್ ದಪ್ಪ ದಾರ ಬರಲ್ರಿ ಜೋಕಾಲಿ ಇದು ಅ ಯಾವುದೋ ಒಂದು
ಅಂದ್ ಜೋಗಾಲಿ ಕಟ್ತಾರೀ
ಹಾ ಕಡ್ತಾರ್ ನೋಡ್ರಿ ಆತರದಾಗ ಸಣ್ ಮಕ್ ಹಕ್ಲಿ ಕಟ್ತಾರಿ ಅಲ್ಲೊಂದ್ ದೊಡ್ಡ ಕಟ್ಗಿ ಇತ್ತು ಚಾಲ ಹಾಕಿ ಅದೆಲ್ಲ ಆಗ್ತಾರಿ ನಮ್ ಕೊಡೋಗ್ಕ್ತಿರ್ ತೋರಿ ನೀ ನಂಬರ್ ಹೇಳ್ರಿ
ಹ್ಮ
ಹಲೋ
ಹಾ
ಹ ಈ ಆಪ್ ಯೂಸ್ ಮಾಡಕ ಎಷ್ಟ್ ದಿನ ಐತಿ ನೀವ್ ಯೂಸ್ ಮಾಡಕತ್
ಏನ್ರಿ
ಇದು ಯಪ್ ಯೂಸ್ ಮಾಡಕತ್ ಎಷ್ಟ್ ದಿನ ಆಯತ್ರಿ
ಒಂದು ತಿಂಗ್ಲ್ ಆಯ್ತೇನ್ರೀ
ಒಂದ್ ತಿಂಗ್ಲ್ ಆಯ್ತ್ರಿ
ಹ್ಮ್
ಒಂದ್ ತಿಂಗಳದಿಂದ ನಿಮ್ಮ ಅನುಭವ ಹೆಂಗಿದೀರಿ
ಹ ಸ ಖುಷ
ಹೆಂಗಾದ್ರಿ
ಸರಿ
ನಿಮ್ ವಾಯ್ಸ್ ಕೇಳ್ತಿಲ್ಲ ನೋಡ
ರಿ ಹಲೋ
ಹಲೋ
ಏನಾಗತ್ತದ್ರರಿ
ಹಾ ಇವಾಗ್ ಕೇಳಾಕತಾದ್ರಿ
ಹ್ಯಾಪಿ ಹ್ಯಾಪಿ ಸೀನ್ ಅದ್
ಹ್ಯಾಪಿ ಹ್ಯಾಪಿ ಸಿಲಾದ್ರಿ ಹ್ಮ್ ನಮಗೂ ಹಂಗೆ ಅದ
ಇಲ್ಲ ನೀವು ಬಿಸ್ಕಟ್ ತಿಂದಿರಿ
ಬಿಸ್ಕಿಟ್ ರೀ
ಹಾ ಹ್ಯಾಪಿ ಹ್ಯಾಪಿ
ಹ್ಯಾಪಿ ಹಪಿ ಬಿಸ್ಕಿಟ್ ಹೆಂಗ್ ಇರ್ತದ್ರಿ ಅದ ಹ್ಯಾಪಿಹ್ಯಾಪಿ ಬಿಸ್ಕಿಟ್
ತಿಂದಿಲ್ರಿ ನೀವು
ನಾ ಪಾರ್ಜ್ ಎಷ್ಟು ತಿಂತೀವೀ ಬೇರೆ ಯವತ್ತಿನಲ್ಲ
ಹ್ಮ್ ಎಲ್ಲ ತಿದಿವರೀ
ಹೌದ್ರಿ ಹೆಂಗಿರ್ತವ್ರಿ ಅದು
ಸ ಇತ
ಹೆಂಗಿರ್ತದ್ರಿ
ಕೈ ಕಹಿ ಇರ್ತದ್ರಿ
ಕೈ ಕೈ ಇರ್ತದ್ರೀ ನೀವು ಚಸ್ಕ ಮಸ್ಕ ತಿಂದಿರೇನ್ರಿ ಬಿಸ್ಕಿಟ್
ಹಾ ತಿನ್ನಿನ್ರಿ ಉಪ್ಪುಉಪ್ ಇರ್ತದ್ರಿ
ಫಿಫ್ಟಿ ಫಿಫ್ಟಿ ರಿ
ಅದ್ರೂ ಉಪ್ಪುಪ್ ಇರ್ತದ್ರಿ
ಹ್ಮ್ ನಿಮ್ಮ್ ಮಾತ್ ನಂಗೆ ಅದ್ ನೋಡ್
ಹ
ಹಾ ರೀ
ಬಟ್ ಒಂದ್ ಫ್ರೆಂಡ್ ಐಶ್ವರ್ಯ ನನ್ ಮಾತ್ ಸ್ವೀಟ್ ಅವಿ ಅಂತ ಹೇಳ್ತಾರಿ
ಹೌದ್ರಿ ಯಾರಿಕಿ ಐಶ್ವರ್ಯ
ಅ ತಿಿಂದಿ ಯಾಕಿ ದೊಡ್ಡ ದೊಡ್ಡಿರಿ ಒಂದ್ ನೂರ ಇಪ್ಪ. ಇಪ್ಪತ್ತ್ೂರುಪ್ಪ ಐವತ್ತೇಳು ಪೈಸೇನಾ ಈ ನೂರ ಇಪ್ಪತ್ ಮೂರು ರೂಪಾಯಿ ಅಂತ ಹಾಕೋದು ಬಿಡು ಐವತ್ತೇಳು ಪೈಸನೂ ಹಾಕ್ಲಿ ನನ್ ಕೇಳ್ತಾಡ್ರಿ ನನ್ಗ್.
ಅವಿ ಹಕಾಂಗ ಅಂತಾ ಇರಿ ಹಂಗೆಲ್ಲಾ ಅನ್ಬಾರಡ್ದ್ರಿ
ಆ ಹೀಗೆ ಎರ್ದಕ್ಕೆ ಕಾಲೇಜ್ ಬಿಡ್ಬೇಡ ದಡ್ಡ ಐತಿವ ಅಂತ.
ಯಕ ಅಂತ ಕಾಲೇಜ ಬಿಟ್ಟು ದು ಹೇಳು.
ಹು ರೀ.
ಯಾಕ್ರಿ.
ಮಗು ಮಾಡ್ಕೊಳದ್ರ ಬ್ಯುಸಿ ಆಗಿಬಿಟ್ಟಿದೀರಿ.
ಹೆಂಗೆಲ್ಲ ಅನ್ಬಾಡಿದ್ರಿ ಪಾಪ ಅವ್ರ್ದು ಫಿನನ್ಸಿಯಲ್ ಪ್ರಾಬ್ಲಮ್ ಹೆಂಗಿರ್ತದೇಏನು.
ಇದ್ದಾರಿೀ ಅವ್ರಲ್ಲಾ ಫೈನಾನ್ಷಿಯಲ್ ಬಾಳ ಬಿಗ್ಗೆಸ್ಟ್ ಇರ್ತಿತ್ತು. ಅಕ್ಕೇ ಮಾಡ್ಲಿಲ್ಲ ರೀ ಅಕ್ಕಿ ಕೇಳಿದ್ರೆ ಅಕ್ಕಿ ಸ್ಕೂಲಿ ಡೈಲಿ ಸಾವಿರ ಸಾವಿರ ರೂಪಾಯಿ ತ. ನಿಮಗೆ ಗ ಗೊತ್ತದ್ರಿ.
ಚಲೋ ಸೌರಿ್ಅಂದ್ರ. ನೀವು ಆತ್ ಸಾವಿಸ ರೂಪಾಯಿದಾಗ ಹಚ್ಕೊಂಡಿದರಿ ನೀ. ಸಾವಿರ ರೂಪಾಯಿಂದ ಎಷ್ಟ್ ಬಾಚ್ಕೊಂಡಿ್ರರಿ.
ನಾವ್ ಏನ್ ಬರ್ಕೊಂದ್ರಿ ಒನ್ ಒನ್ ರೂಪಾಯಿ ಕೀತ್ ಕೋತೀನಿ.
ಹೌದ್ರಿ ಅಷ್ಟ ಒಳಕ್ದೇನ್ರಿ ನೀವು.
ನಮ್ಮ ಐದ್ ರೂಪಾಯಿ ಒಳಗೆ ಕೇಳ್ತಿದಲ್ೀ ಈಗೆ.
ಹೌದೀ ಬಾಜ್ ಬಜ್ಲಸ್ತಗ್ರೀ.
ಏಳು ಸಾವಿರ ರೂಪಾಯಿ ಇಟ್ಕೊಂಡ ನಮ್ಮ ಹತ್ರಇದೆ ಬಿಡಿ.
ಅಂಗ ಎಲ್ಲಾ ಅನ್ಬಾರ್ದರಿ. ಪಾಪಾ ಅವರ ಪ್ರಾಬ್ಲಂ ಏನ್ ಇತದೆನ್.
ಸಾವರ್ ಪೀಟ್ ಮಾಡನ್ ಸಾವರ್ ಮಟ್ಟರಿ.
ಹೆಂಗೆಲ್ಲ ಹಳ್ಬೇಡ್ರ ನನ್ ಮನ್ಸಿಿಗೆ ತುಂಬಾ ನೋವ ಆಗ್ತದೆ.
ಮಟ್ರೆ ತಮ್ಮಸ
ಐಶ್ವರ್ಯಾನ ಅವಳಮ್ಮ್ ತಂಗಿಿನ ಅದಲ್ರಿ ಬಾಳ ಜಗಳ ಮಾಡ್ತಿದ್ದ ಅವ್ರ ಜೊತೆ. ಹಂಗೆಲ್ಲ ಅನ್ನಕ್ ಹೋಗ್ಬಿಡ್್ರಿಕಿ.
ಹ ಬೆರ್ಕಿಿದಂತಂತೆ.
ಹಾ ರೀ.
ನೀ ಬೆಡ್ಕಿರ್ಬೇಕಟು.
ಹ್ಮ್ ಹ್ಮ್. ಮತ್ರಿ ಮನೆಗೆಲ್ಲಾ ಅರಾಮ ಅದಾರ್ರೀ.
ಹಾ ನಿನ್ ಕಡ.
ನಮ್ ಕಡನು ಆರಾಮ್ ಅದಾರಿ ಊಟ ರೀ.
ನನ್ ಎಲ್ರಿೀ ಮಾಡಬೇಕ ನೀವು.
ಹ್ಮ್ ನಾವು ಮಾಡ್ಬೇಕ್ ರೀ. ನಾವವು ಮಾಡ್ಬೇಕು ಅಡಿಗೆ ಮಾಡ ಕತಿೀವಿ ಅಡಗೆ ಮಾಡಿ ಊಟ ಮಾಡ್ಬೇಕ್ರ.
ಹವು ಎನ್ ತಿಂತದೆ.
ಹಾ ರೀ.
ಮಗ ಎಂತಂತದ್ರ.
ಮಗು ಇನ್ನ ಸಣ್ಣದದ್ರಿ ಏನ ಏನೋ ಕಲ್ತದ ಕಲಿಯದಾರ ಇಲ್ಲ ಬಿೇ ಅಗ.
ಇಲ್ಲ ನಿ್ದೇನು ಅನ್ನಗಿಲ್ಲ.
ಹಾ ರೀ.
ಅನ್ನ ಅದು ತಿನ್ಸಲ್ರಿ.
ಅಣ್ಣ ಏನ್ ಕೆಲ್ಸ ಮಾಡ್ತಾರಂದ್ರರಿ.
ಅನ್ನ ಅನ್ನ ತಿನ್ಸಾಅಲ್ಲರೀ.
ಅ್ಣ ಇನ ಏನ್ ತಿನ್ಚಿಲ್ರಿ ಇನ್ ಸಣ್ಣದದ್ರಿ ಕೂಸು ಮೂರ್ನಾಾಕ್ ತಿಂಗಂಳದ ಆದ್ರಿ.
ತಿಾದ್ಮ ತಿಮಿಸ್ತಾರೆ
ಮೂರದ್ ತಿಂಗಳಕ್ಕೆಲ್ಲ ಅನ್ನ ಸಾಂಬಾರು ಬಾಿ ಸಾರಿ ಎಲ್ಲಾ ತಿನ್ಸಲ್ರಿ ನಿಮ್ ಕಡೆ ತಿನ್ಸ್ತಾರರರಿ
ಮತ್ತ ನನಗ ನ ಮಾಡಿಲ್ರಿೇನ
ಹ್ಮ್ ಆದ್ಮೇಲ್ ಗೊತ್ತತತ್ತೋರಿ ಇವಾಗ ಯಾಕೆ ಟೆನ್ಕ್ಷನ್ ತಗೊಂಡಿ ಹ ಹ್ಮ್ ಆದ ನಂಗ್ ಫೋನ್ ಹಚ್ಚ್ರರಿ ಗೊತ್ತಾದ್ರೆ ಮನ್ಯಗ್ ಕೇಳ್ರಿ ಗೊತ್ತಲಿಕ್ಕ ನನಗ್ ಕೇಳಿ ನಾ ಯಾವ್ದ
ಇನ್ನನ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹಕ್ತೇನ್ೀ
ಹಾ ನನ್ ಯಾಕ್ರಿ ಹಗೆ
ಯಾಕಂದ್ರೆ ನೀವ್ ನನ್ ಬೆಸ್ರಿ
ಹ್ಮ್ ಹ್ಮ್ ಲಾಕ್ ಮತ್ರಿ ಮತ್ತೆ ನೋಡದ ಮನ್ಯಾಗ
ಹ್ಮ
ಬಾಫನ್ ಲ ಇತಿ ದ ದದುದಾಮ ಅಗ ಬರಬ ಆಕಡಲ್ಲ ಜಮ ಚಮಲ
ಹೆಂಗ್ ಬರ್ಸೀರಿ ಇವು
ಇದ್ರಿ ಒಡಿಸಾ ಭಾಷೆರಿ
ಹತ್ರೀ
ಹ್ಮ್ ಗೊತ್ತಿಲ್ರಿ ನಿಮ್ಗೆ ಗೋಡಿ ಸಭಾಷ್ ಹೆಂಗ ಅದಂತ
ಮತ್ತಿಲ್ಲಾರೆ
ಹ್ಮ್ ಹ್ಮ ಒಡಿಸ್ಾ ಭಾಷೆದಾಗ ಬಾ ಚಲೋ ಛಲೋ ಶಬ್ದ ಬರ್ತಾರೆ ನಿಮ್ ಗೊತ್ತಾದ್ರಿ
ಮತ್ರಿ ಕಖಾಡ ಕ್ವಾಡಾ ಗಾಮ
ಹ್ಮ
ಅದೇನ್ರರಿ
ಹಾ ಹಾಡ ಮಾಡೋಡ ಅಂದ್ರೆ ಏನ್ ಹ
ಕಡ ಅಂದ್ರೆ ಕಡ ಅಂದ್ರೆ ಮಾಡುವ ಅಂತರ್ತರಿ
ಹ್ಮ್
ಅಲ್ಲಲ್ಲ ಕರಿ ಅಂತ ಹೇಳುವ ಅಂತರ್ತರಿ
ಹಾ
ಬಡ ಅಂದ್ರೆ ಮಾಡುವಂತರ್ತಾರೆ
ಗೋಡ ಅಂದರ ರೀ
ಮಾಡು
ಗಾಡು ಅಂದ್ರ ರ
ನಾಡು
ಹ್ಮ್ ವಾ ಗಿಡಾ ಮತ್ತೇಏನಂದ್ರಲ್ರರಿ ನೀವು
ಆಾ
ರಾಮಾಂದ್ರದ
ದೇವ್ರಿ
ಹಾ ರೀ
ದೇವರು
ರಾಮ ಅಂದ್ರೆ ದೇವ್ರ ಏನ್ರಿ ಹ್ಮ್ ಹ್ಮ್ ಹ್ಮ್
ನಮ್ ಕಡೆ ದೇವ್ರಿ ಒಡಿಸಶಾ ಭಾಷೆ ಒಳಗ ಇಡ್ಲಿ
ಹ್ಮ್ ಮತ್ತೆ ಇಡ್ಲಿಗ ಏನಂತಾರರಿ
ಇನೆ ಅಂತಾರೆ
ಇಡ್ಲಿ ಇಡ್ಲಿನೇ ಅಂತಾರ ಹ್ಮ್ ಮತ್ ಬೇರೆ ಏನಾರ ಕಲ್ತೀರ ಏನ್ರಿ
ನಿ ಕಲ್ತ ರೀ
ಏನ್ ಕಲ್ತಿದ್ರಿ
ನಿಮದು ಟೋಟಲ್ ಭಾಷೆ ಎಷ್ಟ ಬಡ್ತಾ ಬಂದ್ರೀ
ಹ್ಮ್ ಮತ್ತ ಭಲ್ ರೈಸನ್ ಅಂದ್ರ ಏನ್ರಿ ಭಲ್ರಸನ ಅಂದ್ರ ಏನ್ರೀ
ಬಲ್ರೈಸರಿ
ಹ್ಮ್
ಬರರಾಮನ್ ಹೆಸರಿರು
ಏ ಅಲ್ಲರಿೀ ಬಲ್ರಿೀ ನು ಅಂತಂದ್ರದೀ ಚಲೋದಿರಿಏ ನಂದಂಗ್ರಿ
ಹ್ಮ್
ಹ್ಮ್
ನೀವು ಚಲೋ ಅದಿರಿ
ನಾವವು್ ಚಲೋದೇವ್ ನೋಡ್ರಿ ಗೊರೆಕ್ ಯಾರ ಇಸ್ರ ಅಂದ್ರಿ ಏನ್
ನನ್ಷ್ಟ ಬರಲ್ರಿ ಬಿಡ್ರಿ
ಗೊರೆ ಕ್ಯಾರಸನು ಅಂತಂದ್ರ ಮನೆ ಹೆಂಗ ಅದಾರ ಅದಂಗ್ರಿ
ಹಓ ಬಾ ಹಾರ್ಡ್ ಆಗದತ್ತೆ ನಿಮ್ಗ
ಹಫರ್ ಚಲು ಉಡ್ತಿ ಹ್ಮ್ ಪಾಮ ಪಮ ದ ಗಲ್ಲ ಸಂದ ಹಾ ರೀ
ಮಾಡಾ ಅನ್ಸಲ್ರಿ ನೀವ ಬಾಳ್
ಇಲ್ಲ ಇಿಲ್ಲ ರೀ ನ ಹಾಫ್ ಅನ್ ಅವರ್ ಇದ್ದ ಹಿಂದ ಹೇಳ್ಕೊ ಬಂದಿವವಲ್ರಿ ಏನ್ ಹಾಡನ್ಸಲ್ರರಿ
ನಾನರು ಹೇಳ್ ಕೊಡನೆ ನನಗೂ ಆಸೆ ರೀ ಕಲಿಬೇಕಂತ ಹ್ಮ್
ಹ
ಬರುವಐ್ ಭಾಷೆ ಒಳಗ್ ಆರನೇ ಭಾಷೆ ಇದಾಗ್ಲಿ ಅನ್ಕೊಂತನ್
ನೀವ್ ಯಾವ್ಯಾವ ಐದ್ ಭಾಷೆ ಕಲ್ತಿದ್ರಿ
ಅೀ
ಹಾ
ಕನ್ನಡ
ಹಾ
ಇಂಗ್ಲಿಷ್
ಹಾ
ಹಿಂದಿ
ಹ್ಮ ಹಿಂದಿ ಬರ್ತದೆ ತಮಿಳು ತೆಲುಗುನು ಬರ್ತದೆ ನಿಮ್ಗ ಎಷ್ಟ್ ಬರ್ತದ್ರಿ
ಐದು
ಐದ್ ಭಾಷೆ ತೋ್ರರಿ ನಿಮಗ
ಹ್ಮ್
ತಮಿಳು ತೆಲುಗು ಬರ್ತದಾರಿ
ಹ ಸೇಮ್ ರೀ ತಮಿಳ್ ತಮಿಳ್ ಸೇಮ್ ಕನ್ನಡ ಬಕ್ ಕನ್ನಡ ಮಾತಾಡಂಗರಿ ತೆಲುಗುನು ಸೇಮ್ ಹಂಗ್ಯರಿ ತೆಲುಗು ಬಹಳ ಈಸಿ
ಹಬ ಮತ್ ನಂ ಕಲ್ಸಿ ಕೊಡ್ರಿ ನಂಗೆ ಗೊತ್ತೇ ಇಲ್ಲಲ್ ಇವೆಲ್ಲ ಹಿಂದಿನೂ ಬರ್ತವೆ ರೀ ನಿಮ್ಗಾ ಹಾ ರೀ
ಬರುತ್ತಿರಿ
ಹ್ಮ್ ಇಂಗ್ಲೀಷ್ ರೀ
ಬರುತ್ರಿ
ಹ ರಿ
ಮಾಡಾಡಲ್ರರಿ ಮತ್ ನನ್್ಿ ಇಂಗ್ಲೀಷ ಅಲ್ಲಿ ಮಾತಾಡ್ಬೇಕಕ್್ರೀ ನಿಮ್ ನಂಬರ್ ಕೊಡಿ ಕಾಲ ಇದ್ದ ಇಂಗ್ಲೀಷ್ ಚಲ್ ಮಾತಡಕೊಂಡ ಮಾತಾಡ್ಕೊಂಡ ರುಡಿ
ಹೌದ್ರಿ ಹಂಗೇನ್ ಮಾಡ್ದ
ನಿಮ್ ನಂಬರ್ ಪರ್ಸನಲ್ ನಿಮ್ ನಂಬರ್ ಕೊಟ್ಟಿದ್ರಿ ಡೈಲಿ ಯಾವಾಗ ೋನ್ ಹಚ್ಚಿದ್ರಲ್ ಅವಾಗೆಲ್ಲ ಇಂಗ್ಲಿಷ ತೆಲುಗ ಅಷ್ಟ್ರಗೆ ಮಾತಾಡ್ಿ ನಾನು ಕಲ್ತಾನಿ ಹ್ಮ್ ಮನಾಗ ಜಗ್ಗಿ ಅಂಗ್ತಾರೆ ನನ್ಗೆ ಇಂಗ್ಲಿಷ್ ಬರಲ್ಲ ಇಂಗ್ಲಿಷ್ ಬರಲ್ಲ ಅಂತ ನಮ್ಮನೆಲೆಲ್ಲ ತೆಲುಗು ಮೂವಿ ನೋಡ್ತಿರ್ತಾರೆ ನನ್ಗೆ ಗೊ ಸುಮ್ಮ ಮನ್ಕೊಬಿಡ್ತೀನ ಏನ್ ಮಾಡದು ನಂಗ್ ಗೊತ್ತಗಲ್ಲ ನೋಡಿ ಅವ್ರಲ್ಲ ನೋಡ್ತಿರ್ತಾರ ಮೂವಿ ಎಲ್ಲ ನೋಡ್ತಿರ್ತಾರ ಬಾಳ ಪ್ರಾಬ್ಲಮ್ ಆಗಿದ್ದಾರೆ ಅದರಿಂದ ಚಲೋ ಅದನ ಮಾತ ಹ
ಸರಿ ಊಟ ಎಲ್ಲಾ ಮಾಡ್ರಿ ಇಡ್ಲಿ
ಹಾ ಇಡ್ರಿ ನೈನ್ ಡಬಲ್ ಏಟ್